ಹಲೋ
ಹಲೋ
ಎಲ್ಲಿದ್ದ್ಯಪ್ಪ
ಎಲ್ಲಿಲ್ಪಾ ಊರಾಗಿನ್ಪಾ ನೀ ಎಲ್ಲಿದ್ದಿ
ಹ ಬೇ ಹಾಸ್ಟೆಲ್ನಾಗಿದಿ ನೋಡ್ ಮಳೆ ಹಂಗಯ್ತ್ ನಿಮ್ ಕಡೆ ನೀನ್ ಮಳಿ ಬಂದ್ ಆತಲ್ಲ
ಒಂದು್ ವಾರಂಬಲ್ಲಿ ನಮಲ್ಲಿ ಮಳೆ ಇಲ್ಲ ಏನಿಲ್ಲ ನಿಂಬಲ್ಲಿ
ಹಏ ನಂಬಲ್ಭಿ ಮಳೆೆಯಲ್ಲ ನಿನ್ ಸ್ವಲ್ಪ ಬಂದ ಎದ ನೋಡ
ಹೌದಾ
ಹ ಹಾ
ಹ್ಮ್ ಹ್ಮ್ ಮತ್ತ ಊಟ
ಊಟ ಆಯ್ತ್ ನಿಂದ
ನಂದನ ಆಗ್ಯಪ್ಪಾ ಮತ್ತೆ ನಡ್ದ
ಹ್ಮ್ ನನ್್ ಬಿಸ್ನೆಸ್ ಮಾಡ್ಬೇಕಲ್ಲತೆ
ಯಾವ ಬಿಸ್ನೆಸ್ಪಾ
ಅಗ್ರಿಕಲ್ಚರ್ ದು
ಏನ್ ಬಿಿಸನೆಸ್ ಏನು
ಹ್ಞ ಕಾತಿನ ದುಕಾನ ಹಾಬೇಕಲ್ಲ ಫರ್ಟಿಲೈಜರ್ ಶಾಪ್
ಪಾರ್ಟಿಲಿಜರ್ ಶಾಪ್ ಹಾ
ಹ್ಮ್
ಅದಕ್ ಲೈಸೆನ್ಸ್ ಬೇಕಲ್ಲಪ್ಪಾ
ಅದು ಅದ
ಲೈಸೆನ್ಸ್ ಸಲ್ಲ
ಹ್ಮ್ ನಾನ್ ಡಿಪ್ಲೊಮ ಆ್ ತಕ್ಕೋಣ
ಹ್ಮ್ ಅಂದ್ರೆ ಆಕ್ ಮತ್ ಎಲ್ಲಾ ನಡತದ ಈಗ ಫರ್ಟಿಲೈಜರ್ ಒಂದ್ ಶಾರ್ಟ್ ಅದ ಎಲ್ಲಾ ಕಡೆಗೆ ಆಗರದಗರಿ ಮತ್ ನೋಡ ಹಾಕ್ತ ಅಂದ್ರೆ ಆಾಕ
ನಮ್ಮೂರಾಗ ಬಕ್ಕಳುವ ಅದಕ್ಕೆ ಬೇರೆ ಊರದಾಗ ಹಾಕ್ಬೇಕಲ್
ಹ್ಮ್ ಯಾವೂರು
ನಾಂದು ಮಾದಾನಪರ
ಹೌದಾ
ಹ್ಮ್
ಹ್ಮ್ ಹ್ಮ್ ಮ ಜೋರಿಾಕ ಜೋರಿಯ ಕಮ್ಮ
ಜವ್ರಿಗೆ ನಮ್ಗೆ ಗೊತ್ತಿದ್ದರು ಇರ್ಬೇಕಲ್ಲ
ಹ್ಮ್ ಹ್ಮ
ಹ್ಮ್
ನಾಮ ಕೊತ್ತಿದರ ಆವರ್ಬ ಹಾಕ್ಸ್ತೀನಿ
ಜೋರ್ಗೆಗಾ
ಹ್ಮ್
ಜೋರುಗೆ ಕಾಮಾ
ಹ್ಮ್ ಆ ಒಟ್ಟೆ ಒಂದು ಸ್ವಲ್ ಕಮ್ಮದ ತಾಲೂಕತ್ತಲ್ಲ ಅಂದ ಕಮ್ಮ ಅದ ಹಾ
ಹ್ಮ
ಹ್ಮ್
ಎಲ್ಲಿದಿ ಊರಾಗ
ಊರಗಿ ಪ
ಊರಗ್ ಏನ್ ಮಾಡದುೆಪ್ಪ
ಹ ಬಸ್ ಮುಕಂತೀನ
ಹ್ಮ ಹಾ
ಹೊಲಕ್ ಹೋಗ್ಬೇಕಕ್ಂದ್ರೆ ಬಿಸರ ಜಾಸ್ತಿ ಆದದ ಏನ್ ಮಾಡ್ಬೇಕಕ್ ಅದಕ ಹೋಗಿಲ್ಲ
ಹ್ಮ್ ಹೊಲದಾಗೇನವ್ವ
ಬೀಜವು ಬಿತ್ಬೇಕಂತ ಮಾಡಿ ಅತ್ತ ಅದು ಮಳಿ ಬರ್ಲದ ಏನ್ಬೇಕು
ಮಳಿ ಭರವಲ್ತಾ ಅ ಕಡೆ
ಹ್ಮ್
ನಿಮ್ಮ ಕಡೆನೂ ಬರವಲ್ತಪ್ಪ ಇನ್ನು ಬಿಸಿಲು ಅದ ರಪ್ಪ ರಪ್ಪಂದ ಬಿಸಿಲುವಾಡಕತ್ತ
ನಮಲ್ ಬಿಸಿಲು ಜಾಸ್ತಿ ಆಯತ್ ಮಳಿ ಬಂದ್ರೆನ ಬೀಜ ಬೀರ್ಬೇಕ ಎಲ್ಲ ಹೊಲಾ ಸ್ವಚ್ ಮಾಡಿ ಇಟ್ಟಿವವಿ
ನಮ್ ಕಡೆ ಮಾಡಾತ ಮಳೆ ಬರಲ್ಲ
್ಮ ನಮ್ಮೇಲ್ಲಿ ರಾತ್ರಿ ಸ್ವಲ್ಪ ಗಾಳಿ ಬಿಡುತ್ತ ಆಯ್ತು ಮಳಿ ಬರ್ತಂದ ನಾ ಮತ್ತ ಮಳಿನೇ ಬರ್ಲ
ಹ್ಮ್
ಹ್ಮ್
ಮತ್ತೆ ಪಾ
ಮತ್ತೆಪ ಎಲ್ಲ ನಿಮ್ ಕಡೆ ಹೆಂಗವ ಹಹ ಇದು ಗಿಡ ಮರಗಳು ಅವೆಲ್ಲ ನಿಮ್ಮ ಕಡೆ ಎಲ್ಲ
ಎಲ್ಲವ ಸ್ವಲ್ಪ ಬೇವಿನ್ ಗಿಡನೇ ಕಮ್ಮ ಆಗುತ್ತು
ಹ್ಮ್ ಕಡ್ಲ ಉತರ ಹ
ಕಡ್ಲಿಿತ ರ ಭೀ ಸ್ವಲ್ಪ ಎಲೆಗಳು ಉದುರುತವದ ಭಾಷೆ
ಹ್ಮ್ ಹ್ಮ್ ಮಳೆ ಇಲ್ಲ ಬಟ್ಟಿ ಹದಿಲ್ಲ ಆತವಾ
ಇಲ್ಲ ಅದ ಯಾವ್ದೋ ಹೊಸ ಡಿಸೀಸ್ ರೋಗ್ ಬಂದು ಹಸದ
ಹೌದಾ
ಹ್ಮ್ ಎಲ್ಲಿ ಕೆಂಪಾಯ ಉದರ್ಲುತ
ಹ್ಮ್ ಹ್ಮ್
ಹ್ಮ್
ಮತ್ತೆ ಗಿಡಗಳು ಕಮ್ಮಿದ್ರೆ ಹಚ್ಬೇಕು ನೀವ ಒಂದ್ ಸ್ವಲ್ಪ ಹ್ಮ ಹ್ಮ್ ಎಷ್ಟ್ ಹಚ್ಚಿದಿ ಗಿಡ
ಒಂದ ಒಂದ್ ಐವತ್ ಹಚ್ಚಿದೆ ನೋಡಪ್ಪ
ಹೌದಾ
ಹ್ಞ ಪರಿಸರ ಪ್ರೇಮಿ ಕಮೇಟಿ ಕಡೆ ನಮ್ದು
ಹ್ಮ್ ಹ್ಮ್
ಹ್ಮ ಹಾ
ಮತ್ತೆ
ಮತ್ತೇನಿಲ್ಲ ನೀನೇ ಹೇಳ್ಬೇಕು
ನಮ್ದೇನಪ್ಪಾ ಇಲ್ಲೇ ಊರಾಗಿರೋದು
ಹಲುಕ್ಕ ಹೋಗೋದು ಬರೋದು
ಹ್ಮ್ ಗಿಡ ಮ ಈಗ ಮಳೆ ಇಲ್ಲ ಏನಿಲ್ಲಾ ಇಲ್ಲ ಊರ ಹಾಕೊಂಡ ತಸಕ ಗಿಡದ ಹೋಗ್ಬಿಡ್ಕ್
ಹ್ಮ್
ಹ್ಮ್
ನಮ್ಮ್ ಕಡೆ ಹೆವಿ ಮಳೆ ಇಲ್ಲಪ್ಪ ಅಲ್ಲ ಬರ ಅಲ್ಲ ಹ್ಮ್ ನಾವೆಲ್ಲಾ ಮಳೆ ಮ್ಯಾಗ ನಮ್ಕೆಂಡ್ ಕುಂದ್ರ ಅವರು ಮಳಿನೇ ಬರ್ಲ
ನಾನು ಅದನ್ನೇ ಟ್ವೆಂಟಿ ಫೈ
ನಿಮ್ಮ ಬೋರಿ ಇಲ್ಲೈನ್ ಹೊಲ್ದಾಗ ಬೋರ್
ನಮ್ ಊರ ನೀರ ಬಿಳವಲ್ವಾ ಅಪ್ಪ ರ್ಜಲ್ದಿ
ಕನಲ್ಲಾವಲ್ಲ ಕಾಲುವೇ
ಕ್ಯಾನಲ್ ಅವವಾ ಮಳೆ ಬಂದ್ರೆ ಬೇರೆ ನೀರು ಇದು ಬೀಜ ಊರ್ ಹಂದ್ರೆ
ಹ್ಮ್
ಹ್ಮ್
ನಿಮ್ಮೂರ ಎಲ್ಲಿ ಬರ್ತ ನಿಮ್ಮೂರು
ನಮ್ದ ಜೇವರಿಗೆ ಬ ಬರತಪ್ಪ ಮುದ್ವಾಳ ಬಿ
ಹ್ಮ್
ಹ್ಮ್
ಜವರ್ಗಿಲ್ಲಿ ಅಂತ ಎಷ್ಟು ಕಿಲೋಮೀಟ್ರ
ಜವರಿಗಿಂತ ಹತ್ತು ಕಿಲೋಮಿಟರ್
ಯಾವೂರ.
ನಮ್ಮರ್ ಮುಧೋಳ
ಮತ್ತೆ ಚಿಗರುಹಳ್ಳಿ ಆರ್ ನಿಮ್ಮೂರಲ್ಲ.
ಅದು ನಮ್ದು ಅಲ್ಲಿ ನಮ್ ಶಾಪ್ ಹ ಚಿಗ ಮನೆ ಇರೋದ್ ಮುದ್ಳ್ ದಲ್ಲಿ.
ಹಾ.
ಹ್ಮ್.
ಎ ಅಲ್ಲಿ ಶಾಪ್ನಾಗ ಯಾರ ಇರ್ತಾರ.
ಪಪ್ಪ ಇರ್ತಾರ ಮಾಮ ಇರ್ತಾರ.
ಹ್ಮ್.
ಹ್ಮ್.
ಕೆಲಸ ಮಾಡಾರ ಎಷ್ಟು ಜನಾರ ಅಪ್ಪ ಸ್ಯಪದಗ
ನಮ್ಮಲ್ಲಿ ಒಂದು ಮೂವರ ನಾಲ್ವರು ಇರುತ್ತಾರೆ.
ಅಂಗಡಿ ಕೆಲಸ ಮಾಡಾರೆ.
ಹ್ಮ್.
ದೊಡ್ಡದೇನು ದುಃಖಾನ
ಹಾ ಲಟ್ಟೆ.
ಹ್ಮ್. ಮ ಮತ್ತೆಏನು ಮಾಡಲಾಗತ್ತ. ನಿಮ್ಮತ್ತೆ ಯಾವಾಗ್ ಬರ್ತವಿ ಗುಲ್ಬರ್ಗ.
ಬರ್ಬಕ್ ಗುಲ್ಬರ್ಕ್ ನೋಡ್ಬ ಸಂಡೆ ಬರ್ಬೇಕಕ್.
ಸಂಡೆ.
ಹ್ಮ್.
ಯರೇನಪ್ಪ.
ಹಬ್ಬ ಬರಬೇಕಪ್ಪ ಮತ್ತೆ ಬರ್ಬೇಕತ್ತ.
ನಿಮ್ಮ ದೋಸ್ತ ಹೊಂಟಾನೇ ನಂತ.
ಇಲ್ಲ ನಮ ದೋಸ್ ಬರ್ಲ್ಲ. ನೀ ಯಾವಾಗ ಬರ್ತಿ ಗುರುವಾರ.
ನೀ ಯಾವಾಗ ಬರ್ತಿ ಹೇಳ ಅವಾಗೇ ಬರ್ತೀನಿ.
ನಾ ಸಂಡೆ ಬರ್ತೀನಪಾ.
ಹ್ಮ್ ಸಂಡೆ ಬರ್ತಿ ತಗೋ ನಾ ಭಿ.
ಹ್ಮ್ ಹ್ಮ್.
ಹ ಕಾಲೇಜ ಹೋಗಿಲ್ಲ ಏನಿಲ್ಲ ಕಾಲೇಜ ಹೋಗಿಲ್ಲ.
ಇಲ್ಲ ಹೋಗಿಲ್ಲ. ಸುಮ್ನೆ ಹೋಗಿಲ್ಲ ನಾನೇ ನಾನ ಸ್.
ಸೂಟ್ಟ ವ್ಯಾನ್.
ಸುಟ್ಟಿ ನಿಲ್ಲ ನಾನು ಸುಂಬ ಬಂದನಿ ನಾನೇ ಸುಂಬ್ ಬಂದೇನಿ ಸ್ವಲ್ಪ ಆರಾಮಿಲ್ಲ ಅಂತ.
ಹ್ಮ. ಏನಾಗ್ಯ.
ಏನ್ ಸುಮ್ಮ ಅದೇ ನಗ ಇದು ಸ್ವಲ್ಪ ನಗಡಿಯದ ಆಗಿತ್ತು ತಲಿಬೇನೆ.
ಹ್ಮ್. ಎಗಜಾಮ ತ ಆದು.
ಎಕ್ಾಮ ರ ಎೆ ಮುಪಾಯನಾ ಹವ ಮ.
ಹ್ಮ್.
ಪ್ರೆಕ್ಟಿಕಲ್ ಆ ಸೆಮ ಎಕ್ಸಾಮ್ ಅವ.
ಹ್ಮ ಇನ್ನ ಸ್ಟರ್ಸ್. ನಮ್ಮಗೆ. ಅಮಗೂ ಐಕೆ ಅಗವ.
ಹ್ಮ್.
ಮತ್ತ ಕಾಲೇಜ್ ಎಲ್ಲಪ್ಪ ನಿಮದು.
ನಮ ಕರಳ ಜಿಲ್ಲೆ ಗುಲ್ಬರ್ಗ
ಬುಲ್ಬರ್ಗಾ
ಹ್ಮ್
ಹ ಯಾವ್ದ ಮಾಡಿದ್ ಆ ಇಂಜಿನಿಯರಿಂಗ
ಹ್ಮ್
ಹಾ
ಹ್ಮ್ ಎಂಜಿನಿಯರಿಂಗ ಮಾಡ ಎ ಅಲೋ ಅದು
ಹಲೋ
ಹಾ
ಯಾವ್ದು ಇಂಜಿನಿಯರಿಂಗ್ ಮಾಡಿದೇನಪ್ಪಾ ಅಂದೆ
ಹ್ಮ್ ಅಂದಿರ ಮಾಡಂತ ನೀ ಏನ್ ಮಾಡಿ
ನಾವು ಕಂಪ್ಯೂಟರ್ ಸೈನ್ಸ್
ಹ್ಮ್ ಎಲ್ಲಿ
ಹ್ಮ
ಹ್ಮ್
ಇಲ್ಲೇ ಆಳಂತ
ಹಾಳಂದ್ ಮಾಡಿದವಿ
ಹ್ಮ್
ಹ್ಮ್ ಹ್ಮ್ ಮತ್ತೆಲ್ಲ ಮನೆಲೆ ಯಾವ ಗಿಡ ಹಚ್ಚರಿ ಯಾವಿಲ್ಲ
ಮನೆ ಬಲಿಿ ಮಯನ್ ಗಿಡವ ಒಂದ್ ಎರಡ್ ಲಿಂಬಿಕೆ ಗಿಡವ
ಹ್ಮ್
ಮತ್ತ ಬೈನ್ ಗಿಡವ ಒಂದ ಸುತ್ತಮುತ್ತ ಕಟ್ಟಿವ
ಹ್ಮ್ ಹ್ಮ್ ಹಾ
ಆಯ್ತು ಅದಕ್ ಬಿಟ್ಟು ಅಲ್ದಾಗ ಅವ ಎಲ್ಲ
ಹ್ಮ್ ಹ್ಮ್
ಹವನ್ ಹವನ್ ಕೆಡ ನ್ ದ್ಯಾಡ
ಹಾ
ಆಯ್ತಪ್ಪ ಹುಡುಕಿ ಎಲ್ಲಾ ಹೊಂದಾಗ ಹಣ್ಣಿಂದೆಲ್ಲಾ ಹೊಂದಾಗಿ ಹಚ್ಚು
ಹೌದಾ
ಹ್ಮ್
ಹ್ಮ್ ಹ್ಮ್
ಒಂದು ದಗನ್ ಮಾನ್ಕೆ ಗಿಡದ
ಹ್ಮ್
ಒಂದು ಸೀತಾಪಲ್ ಗಿಡ ಒಂದು ಪೇರು ಗಿಡ ಅದ
ಹ್ಮ್ ಅಣ್ಣ ವತವೆ ಲೌಕ
ಅಲ್ಲತ ಆತ ಆತ
ಹ್ಮ್ ಹ್ಮ್ ಮತ್ತೆ ಏನ ಪಾ ಎಲ್ಲ ಆರಾಮಲ್ಲ.
ಹು ಆರಾಮ ಬಿಡಪ್ಪ
ಆಯ್ತು
ಆಯ್ತಾಆಯ್ತು ಮತ್ಸ್ ಹಚ್ಚಿತೀನಿ ನಾ ಬಿೀ ಗುಲ್ಬರ್ಗ ಭೂಗುಲ್ಬಾರಡ ಬಾಯಗ್ ಹಚ್
ಹ ಹಾ
ಹ್ಮ್ ಇಡಲೇ
ಹ್ಮ್